ಹಲೋ ಬ್ರೋ
ಹೇಳಿ ಬ್ರೋ
ಏನ್ ನಡ್ಸಿದೀರಾ ಬ್ರೋ
ಏನಿಲ್ಲ ಬ್ರೋ
ಲಾಭ ನಾವು ಏನಿಲ್ಲಬ್ರು ಸುಮ್ನೆ ಶಾಲಿ ಹತ್ರ ಹೊಂಂತಿದಬ್ರು
ಹೂ ಬ್ರೋ
ಇವಾಗ ಎಲ್ಲಿ ಇರೋದು ಬ್ರೋ ನೀವು
ಎಲ್ಲಿ ಬ್ರೋ ಶಾಲೆ ಹತ್ರ ಇದ್ವಿ ಬ್ರೋ ನೀವು ಬ್ರೋ ಆಯ್ತ ಬ್ರೋ ಅಲ್ಲೇ ಬ್ರೋ ಬ್ರೋ
ಹಾ ಸ್ವಲ್ಪ ಜಲ್ಲಿ ಬರಿ ಬ್ರೋ
ನಿಮಷ ಬ್ರೋ
ಸ್ವಲ್ಪ ಪಟ್ಟಣ ಬರೀ ಬ್ರೋ
ಹ್ಮ್ ಬಂದಿ ಬ್ರೋ
ಹಾ ಎಲ್ಲ ಬರ್ರರಿ
ಆಯ್ತ ಬ್ರೋ ಏನ್ ಬ್ರೋ
ಸ್ವಲ್ಪ ಜಲ್ದಿ ಬನ್ನಿ ಬ್ರೋ
ಅಯ್ತು ಬ್ರೋ
ಸ್ವಲ್ಪ ಜಲ್ದಿ ಬನ್ನಿ ಬ್ರೋ
ಆಯ್ತು ಬ್ರೋ
ಹಲ ಅಲೋ
ಹಲೋ ಬ್ರೋ
ಗದ್ದೆೆಯಲ್ಲಿ ಬರ್ರಿ ಗದ್ದೆಯಲ್ಲಿ
ಅವ ಒ ಬ್ರನು
ಗಜೆದು ಬರಿ ಬೋ ಹ
ನಾವ್ ಬಂದ ಬಿಟ್ಟ್ರ ಬ್ರೋ ಾಿ ಮಗಗೆ ಜನ ಬರ
ಹೊೌಡ ಪಟ್ಟನ್ ನರನು ಅಲ ಕೊಡು ಅಂದ್ರೆ ಕೊಡಲ ಇವ ಹಾ ಗಡ್ಡೆಯಲ್ಲಿ ಬರಿ ಬ್ರೋ
ಯಾರತ್ರ ಮಾತಾಡ್ತಿರೊಬ್ರು
ಹಾ ತಡಿ ಬ್ರೊ
ಜಿಗಿ ಬ್ರೋ.
ಹ್ಹಾ ಬ್ರೋ.
ಜಿಗಿ ಬ್ರೋ.
ತಡಿ ಬ್ರೋ.
ಆಯ್ತ ಬ್ರೋ.
ಕಡಿ ಬ್ರಾ ಇಲ್ಲಿ
ಹ್ಮ್ ಮುಂದಿನ ಯಬರು ಯಾನ
ಕಲ್ಲ
ಯಾರು
ಮಾತಾಡ್ ಅಂಗೇ ಹಬ ಅ ಹಾ ಹೇಳಿ ಬ್ರೋ
ಕೇಶ್ದ ಬಬೇಕ
ಹಲೋ ಬ್ರೋ. ಹಲೋ ಬ್ರೋ.
ಹಲೋ ಬ್ರೋ.
ಹೇಳಿ ಬ್ರೋ.
ಏನೀಲ್ಲ ಬ್ರೋ ನಿಮ್ದು.
ನಮ್ದು ಏನಿಲ್ಲ ಊಟ ಆಯ್ತಾ ಬ್ರೋ.
ಆಯ್ತು ಬ್ರೋ ನಿಮ್ದು.
ನಮ್ದು ಆಯ್ತ ಬ್ರೋ ಏನ್ ಮಾಡಿದ್ರು.
ಚಿಕನ್ ಮಾಡಿದ್ರು.
ಹಾ ಬ್ರೋ.
ಚಿಕನ್.
ಚಿಕನ್ ನಮ ಮತ್ತೆ ನಂಗೆ ಕೊಡಲ್ವಾ ಬ್ರೋ.
ನಿಮ್ಮ.
ಆಯ್ತಾ ಬ್ರೋ.
ಹಲೋ ಬ್ರೋ.
ಹ್ಹಾ ಹೇಳ್.
ಎಲ್ಲ ಸಲಿಂಡ್ ಗದ್ದಿಲ್ಲಿ.
ಏನ್ ಬ್ರೋ ಹಲೋ.
ಹ ಎ್ರ ನೀವು.
ಸ್ಕೂಲ್ಲ್ಲಿ ಇರ್ತಬ್ರು
ಅಲ್ಲ ಬ್ರೋಯ ಸದ್ದು
ಕುಂಬ್ರ
ಸಾದುು ಬ್ರಾ
ಊಟ ಮಾಡಿದ್ರ.
ಏ ಬ್ರೋ.
ಟ್ರ್ಯಾಕ್ಟರ್ ಮೇಲೆ ಇದಿರಲ್ಲ ನೀವೇ ಏನ್ ಬ್ರೋ.
ಏನ್ ಬ್ರೋ.
ನೀ ನೀವು ನಿಮ್ದ ಯಾವ ಊರೂ ಬ್ರೋ.
ಹ ಬ್ರೋ ಅಲ್ಲಿ ವಾಲಿಬಾಲ್ ಆಡ್ತೀರ ಬ್ರೋ.
ಹ್ಮ ಆಡ್ತೀವಿ ಬ್ರೋ ನೀವು.
ಇಲ್ಲಿನ್ ಆಡ್ತೀವಿ ಬ್ರೋ.
ಹ್ಹ್ಹ್ ಫ್ರೀ ಫೈರ್ ಆಡ್ತೀಯ ಬ್ರೋ.
ಹಾ ಆಡ್ತಿ ಸಹೋದರ ಅಲ್ಲಿ ಗೂಮ್ಮಿ ಮಲೆ ಎಬ ಕೂಡ ಸ ಯಾಕೆ್ ನಾನ ಕೂಡ್ತೀವಿ
ನಾೆ ಕೂಡ್ತ್ರ ನೀವೇಲ್ಲಿ ನಮ್ ಗುಮಿ ಅದ ಯಾವಾಗ ಬರದರು
ಶಾಲೆಯಲ್ಲಿ ಸಾಲಿನ ಮಾಲ ಎದ್ದಿದ್ರು
ನೀ ಅಬಬ್ರಾ
ಅಲ್ಲೇ ಎಬಬ್ರಾ ಹ ಆಯ್ತ ಹಲೋರಾ
ಅಲ್ಲ ಬ್ರೋ
ಊಟ ಆ್ತು ಬ್ರಾ
ಆಯ್ತ ಬಟ್ಟಾಗಿ ಸ್ಕೂಲಲ್ಲಿ ಒಬ್ಬ ಹೆಚ್ಚ ಮಂದತ್ ಮಾಡಟ್ಟಿದಂಬ್ರ ಬಟ್ಟಾಗಿ ಹ ತುಂಬಾ ಪಟ್ಟಿ ತರಕ್ ಮಾಡ್ತೇನಾದ್ರ ಅವನು
ಅದೇಬ್ರ ಇಲ್ಲಿ ಕೂಡ ಇ ಕೂಡ ನಮ ಇವ ಮಲ್ಲ ಮಲ್ಲಪ್ಪ ಸಡ್ಲಿಂಾರ್ ಅವರು ಕೂಡ ಒಂದ ಒಂದನೇ ಅ ನಂದನೇ ಹಿಡ್ಕನ ಗಂಟಿನಿ
ಎ
ಅಲ ಬ್ರೋ
ಬ್ರೌ
ಅಲೋ ಬ ನೀ ಎಲ್ಲಿರದುಪ್ಪಾ ಬ್ರೋ
ಹ್ಮ್ ಅತ್ತಬ ಯಾರ
ಹ ಹಲಾವ ಹ್ಮ
ಯಾಕ ಕಟ್ ಕಸ್ತಾರಬ್ರೋ
ಹಾ
ಬ್ರೋ ಎಲ್ಲಿದೀ ಬ್ರೋ
ಹಾಕ್ರಿ ಇವತಿಗ. ಆಯ್ತಾ. ಮಾಸ ಕೊಡ್ತಂಬ ಬಿಡಮ ಹ ಅಲೋಬ್ರಮ್ಮ
ಹಲಾಪರ ಯಟ
ಇಲ್ಲಿ ನಮ್ ್ರೆಂಡ್ ಮಾತಾಡ್ತಾ ಇದ ನೋಡಿ ಬ ಗಜವಾ ಹೆಲೋ ಬ್ರೋ
ಹೆಲೋ ಬ್ರೋ
ಆರಾಮ ಬ್ರೋ
ಆರಾಮ ಬ್ರೋ ನೀವು.
ನಾವ ಆರಾಮ ಬ್ರೋ.
ಹೂನ್ರಿ ಯಾರ್ ಮಾಡ್ತಿದರ ಬ್ರೋ.
ಯಾವರುಬ್ರು.
ಒಂದ ಅರ್ದ ನಿಮಿಷ. ಸುಮ್ಮುನ್ ಇರ್ತಿಯೆನ್
ಮಡ್ತ
ಅಜ ಯಾರ ಹೇಳ ಅಪ್ಪು ಯಾರ್ ಹೇಳ್ತಾರ.
ಹಲೋ
ಹ
ಹಲೋ ಏಯ ಬ್ರೋ ಯಾವ ಊರ್ ಬ್ರೋ.
ಹ ನಿನಗೂ ತಿಳಿದಿಲ್ಲ ಬ್ರೋ.
ಹ ರಿ
ನೀನಗ ಕ್ಲೀನ
ಹ ಯಾವರುಬ್ರು ಹಲೋ
ಹಲೋ ಬ್ರೋ.
ಯಾವು ಬ್ರೋ
ನೆನ್ಗಟ್ಟ ನಿಂಗದ ಬ್ರೋ.
ಹಲೋ ಬ್ರೋ
ಹೇಳ ಬ್ರೋ.
ಹಾ ಹೇಳ ಊಟ ಆಯ್ತು ಬ್ರೋ.
ಆ ಆಯ್ತಾನ ತೆನ್ ಕ ಚಿ ಯಾಕ ನಂಗ ಮಾತಾಡ್ತದ ಹ್ಮ
ಹೌದು ಬ್ರ ನೀವ್ ಎಲ್ಲಿದ್ದೀರಬ್ರಾ ಅವ್ನು ನಮ್ ಇವ. ಬ್ರೋ
ಎಕರು ರು
ನನ್ ಹ್ ಹೇಳಿ
ಲ
ಹೌದ್ರ ಚೀ
ಅವುಂದು
ಬೆಳಿ ನುತ್ತಾ
ಡ
ಬಬ್ ನೀವು ಬರೀ ಬ್ರೋ ಎಲ್ಲಂದ್ರಪ್ಪ ಹಾ ಇಲ್ಲ ಬ ಬರಿ ಬ ಗದ್ದ ಬರಿ ಬ ಗದ್ದ ಬರ ಬ ಗದ್ದೆಯಲ್ಲಿ ಇ
ಎಲ್ಲ ತ ಕಾಮ ಬ
ಹಲೋ ಬಾ ಹಲೋ ಬೋ ಹ ಗ್ದ ಬ
ಯ ಕಬರ
ಗಂ ಮ ಮಾತಾಡಿದ ನಾನ ಹೊ ನೋಡಿಬ್ರ
ಡ
ಇವಾಗ ಬ ಹದ ಬಟ್ಟು ಹಾ ಎಲ್ಲಿವ್ರ ಇಲ್ಲಿ ಇಲ್ಲಿ ನಮ್ ಶಾಲಲಿ ಎಚ್ಮ್ಮ ಅಂತ ಇದಾರೆ ಬ್ರೋ ಅವರು ತುಂಬಾ ತುಂಬಾ ಕಡೆ ಸಿಕ್ಕ ಸಿಕ್ಕ ಸಿಕ್ಕ ಹೊತ ನಿಮ ಗೂಲ್ ಯ ಮಾಡ್ತಿದ್ದ ನಬ ಅವನಬ ಅವ್ರ ಯಾರೋ ಮಾತಾಡ್ತಾ ಇದಾರೆ ಬ್ರಾ ಅವ್ರ ಯಾರೋ ಲವರ್ಸ್ ಮಾತಾಡ್ತಾ ಇದಾರೆ ಹೇಳಿ ಬ್ರಾ ಹಲೋಲೋ ಗಜ ಹೇಳ ಹ ಹೇಳೋ ಹಲೋ ಬ ರಾಮ ರಾಮ ಹೇಳ ಹೇಳ ಸಸ
ಅಲ್ಲಬ್ರಾ ಅ ಕಸ
ಹಾ
ಡ. ಗುಂಗವಾ.
ಹ ಹಂಗ ಬ್ರೋ ಕ್ಯಾನ್ಟ.
ಹ್ಮ ಬ್ರೋ ಆಐ ಯಾರ. ಬ್ರೋನು.
ಹಾ
ಹ್ಮ್ ಹ್ಮ್
ಹಬ್ರಾ
ಆಮರೋ
ಏನ್ ಮಾಡ ತು ಬಿ ರಾ
ಓ ಮ ಚ ಅಶೆ ಅ ಹ ಮಟ್ ನ್ರ
ಬ್ರೋ ಅಲೋ ಬ್ರೋ ಸ್ವಲ್ಪ ನತ್ರ ಎಡಿ ಬ್ರಾ.
ಚಿಕಟ್ ಚಟಿಕಟ್ ಚೆಕ್ ಮಾತಾಡಬೇಕ ಕೊಡ್ತಯಬ್ರ ಅವನು.
ಹ್ಮ ನಿ ನ ನಿನ್ ನಮ್ಮನ್ ಕ.
ನಿಮ್ಮ್ ಅಮ್ಮನ್ ಕೇಳಿ ಹಾಕಲ್ಲ ತಿಂಡಿ ಜಾಸ್ತಿ ಆಗಿದೆೋಡಕ ಬಿ ನಿಡ್ಸ ಟೆನಿಸ್ ಮಾಲ್ ಪುಣ್ಯನ ಬದ ಆ.
ಹಯ ಗೂಗಲ್ ನಟ ಮಾತಾಡ ಗೂಗಲ್.
ಯಾವ ನಾನ ನನ್ ಬಾಯ್ ಬೂನು
ಇತ್ತುಗ
ಕಟ್ಟಿಗೆ
ಒತ್ತುದ
ಬೇಕಾನಲ್ಲತ ಆಗ ಸೋಡ ಮಗ ಮಾಹಿತ
ನಿರ್ ನಾಮ
ನಿ ಮಾಾಮಾ ನ ಕಯ
ಾಮಾ ಕ
ತಿರಾಡಿ ಮಜರಾ ಲಡೈಕ ಬಲ್ ನೆಡಕ ತು ೆನಿಸಸ್ ಮಾಲ್ ಕುಡ್ಣ ಬಾದಾಮಿ ಹಾಲ
ನ್ಬ್ ದ ಸುಮ್ಕಡಾರಿ ಆಡಿ ಬೋ ಮ ಅಚ್ಚಗತ್ತ ಮಲ್ಲ ಅವಡ ಆ ಮಾರ್ಕೂ ಹ ಅಲ್ಲೇ ಬನೆ. ನಾನ್ಬ. ಮಾರ್ಕ ಚು ತಾ ಆಡಿ ಬೋಡಿ ಮ ಗ ಗ ಅ ಗು ಗ ಗೂಲಿಿ ನಕ್ಕ ನಕ್ಕ ನಕ್ಕಂದ್ರೆ ಅಲ್ಲಿಗೆ ಬಂದು ಇತಿ ನೋಡಿ ಗೂಗು
ಯ ಕಲಾವ ಗೋಬಾಲ ಮಗನಾ.
ಅರ್ಸ ದಮಾ ಅಶ ಗೂಬಲ್.
ನಾನರ್ಚ ನೀನ್ ನೀನ್ ಎಡ್ತುರ್ಲ ಟೆನಿಸ್ ಬಾಲ್. ಕುುಡ ನ ಭಾಾಜೆ ಮ ಯಾರ.
ಈಡಿನ ಚೆಂಡಪಲ್. ಆೋಗ್ಯ ಹಲೋ ಒಬರು ಇವಾಗ ನೀವು ನೀವೇನ ಕೆಲ್ಸಕ್ಕೆ ಕದಿರಲ್ಲ ಒಬ್ರ ಬರಂದಿರು ಬೇಡ ಒಬ್ರು.
ಬಾರಬ್ಬ. ಬ್ರೋ.
ಹೆಂಗ್ ದೋಸ್ತಿ ದೋಸ್ತಿ ಹೆಂಗ ಇರ್ಬೇಕು.
ಮೂ ಲಾಗೆ ತಗ ಬ ಹ
ನಿಮ ಚೆನ್ನಾಗಿ ಅಲ್ಲೊಬ್ರುಡಲ್ಲ ಅಲ್ಲೊಬ್ರು ಅದೇ ಅದದ. ಇದದ ಆಗಿಲ್ಲ ಬ್ರ.
ಏನ್ರ.
ು ಹಲೋ ಬಾ.
ಹಲ ಬ್ರೋ.
ಹ ಇವಾಗ ಎಲ್ಲಿರೋದು ನೀವು.
ಕಲ್ಲ.
ಕಣ ಬೋಲೆ.
ಹ್ಮ.
ಹಾ ಗೋ ಯಾಕೆ ನೆಟ್ಟಗ್ ಮಾತಾಡ್ತಿವಲ್ಲ ಸುಮ್ ಮಾತಾಡ.
ಮತ್ ಬೋಸಕದಲ್ಲ ಆತಾನ.
ಏನ್ ಮಾಡ್ತಾರ ಬೋ.